ಹಲೋ ಆರಾಮ ಅಣ್ಣ
ಹ್ಮ್ ಆರಾಮೀವ ನಡಮ್ಮ ನೀವ್ ಆರಾಮರಿ
ನಾವ್ ಅರಾಮಿದೀವಿ ಅಣ್ಣ ಊಟ ಅಣ್ಣ
ಇನ್ನ ಇಲ್ಲಿ ನಡಮ ಈಗ ಮರದೊಕ್ಕ
ಮಾಡ್ಬೇಕಣ್ಣ
ಹ್ಮ
ನಾ ಡ್ಯೂಟಿಗೆ ಹೋಗಿದ್ದೀರಣ್ಣ
ನೈಟ ಆದಲ ಮೇ ಅತ್ತ
ನೈಟ್ ಆಯ್ತಾ ಹ್ಮ್ ಹ್ಮ್ ಯಾಕ ಅಣ್ಣ ಊಟ ಲೇಟ್ ಟ್ಟ ಕದ ಮದ್ಯಾಹ್ನ
ನೊಂದ ಆ್ದ ಬೆಳಿಗ್ಗೆ ಹ್ಮ್ ಹ್ಮ್ ಬೆಳಿಗ್ಗೆ ಐ ಬಟ್ಟೆ ಎರದನ್ ನೀರ್ ಬಂದ ಬಂದ್ರಲ್ಲ ಮಾಮನಾರ
ಹಾ ಹಾ ಹೌದ ಅಣ್ಣ
ಹ ಬಟ್ಟೆ ಹಂಗೆ ಇದ್ವು ಬಟ್ಟೆ ಎಲ್ಲಾ ಒಕ್ಕಂತ ನೀರ್ ಬರ್ತಾವ ಬೆಳಿಗ್ಗೆ ಎಲ್ಲಂಗ ಲೇಟ್ ಆಯ್ತ ನಾವ್ ಮಕ್ಕಡಿದೀವಿ ಹಂಗೆ
ಹ್ಮ್ ಬಟ್ಟೆ ತೊಳ್ಯಕ ಲೇಟ್ ಆಗ್ಯದ
ಹ್ಮ
ನೈಟ್ ಲೇಟ್ ಆಯ್ತು ನಮ್ ಮಳೆ ಬಂದಸ್ರ ನಿದ್ದೆ ಡಿಸ್ಟರ್ಬೆನ್ಸ್ ಆಯ್ತು ಹೊರಗ ಹೊರಗ ಮತು
ಹೌದೌಹೌದ ಅಣ್ಣ ಮಳೆ ಜಾಸ್ತಿ ಮಳೆ ಬಂದಯ್ತಣ್ಣ
ಹ್ಮ್ ಬಂತಮ್ಮ ಲೈಟಾಗಿ ಅಷ್ಟೆ
ಅಷ್ಟೇನಿಲ್ಲಾನು
ನಿಮ್ ಕಡೆ ಅಂತಾವ
ಮೂರ್ ದಿವ್ಸ ಆಯ್ತು ಅಣ್ಣ ಮಳೆ ಬರ್ತಾನೆ ಇದೆ ಇವತ್ ಏನ ಇಲ್ಲ ಅಂತ ಅನ್ಸುತ್ತೆ. ಆದ್ರೂ ಮೋಡ ಆಯ್ತ ಅಷ್ಟೇ
ನಮ್ ಕಡೆನ ಒಂದ್ಸೂರು ಕಾಳಸ್ರಾಮ ಮಳೆನೇ ಇಲ್ಲ ನಮ್ಗ
ಎಲ್ರು ಹಂಗೆ ಅಂತರ ಎಲ್ಲಾ ಕಡೆ ಮಳೆನೇ ಇಲ್ಲ ಇಲ್ಲಿ ಇವತ್ತ ನಾಲ್ಕ್ ದಿವಸ್ ಆಯ್ತು ಇವತ್ ಮಳೆ ಬಂದ್ರ ಮತ್ತೆ ನೆನ್ನೆ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿತ್ತು.
ಹಾ ಹಾ
ಹ್ಮ್ ಇಲ್ಲೇನ್ ಕಂಟಿನ್ಯೂ ಬರ್ತಾನೆ ಇರುತ್ತೆ ಮಳೆ.
ಹೌದು ಎಲ್ಲಕ್ಕಿಂತ ಬೆಂಗಳೂರುಗ ಜಾಸ್ತಿ ಬರೋದು
ಹ್ಮ್ ಈಗ ಮೂರ್ ದಿವ್ಸ್ ಆಯ್ತು ಬರಕ್ ಆತದ ಇವಾಗನ ಮಾಡ ಆಯ್ತ ಅಷ್ಟ್ ಅಷ್ಟ ಏನ್ ಹೇಳಕ್ಕಗಲ್ಲ ಬರದಿಲ್ಲ ಅಂತ ಅನ್ಸಿರ್ತ ಬಂದೇ ಬಿಡ್ ಹಂಗೆ ಜೋರಾಗಿ
ಹ್ಮ್ ಹ್ಮ್ ಬೆಂಗಳೂರ್ ಸುತ್ತಮುತ್ತ ಹಳ್ಳಿಗಳು ಚ ಬೇ ಚಲ ಇರ್ತವ ನೋಡ ಕಡ ಅಡಿ ಇವು ಎಲ್ಲ
ಹೂ ಅಣ್ಣ ಇಲ್ಲೇ ನಮ್ ಕಡೆ ಹಂಗ ಎಲ್ಲಾ ಬೆಳೆಗಳು ಹಾಕಲ್ಲ ಅದೇ ರಾಗಿ ಹಾಕ್ತಾರ. ಮೇಕೆಜೋಳ ಹಾಕ್ತಾರ ಅಷ್ಟೇ
ಹ್ಮ್ ಹ್ಮ್
ನಮ್ ಕಡೆ ಹಂಗ ಎಲ್ಲಾ ಶೇಂಗಾ ಕಾಳು ಎಲ್ಲಾ ಹಾಕ್ತಿವಲ್ಲ ಹಂಗ ಹಾಕಲ್ಲ ಇಲ್ಲೆಲ್ಲ
ರಾಗಿ ಮಕೆೇಜೋಳ ಹಾಕ್ತಾರ ಅಷ್ಟೇ ಇಲ್ಲಿ
ಯ ಯಾವ ಪ್ರಾಂತಕ್ಕ ಜಾಸ್ತಿ ಯಾವ ಹೋಗ್ತಿರ್ತಾವ ಅವೇ ಮಾಡ್ತಿರ್ತಾರ ರಾಗಿ ಮುದ್ದೆ ಜಾಸ್ತಿ ಅಲ್ಲ ಹ್ಮ್
ಹ್ಮ್ ಅದೇ ತಿಂತಾರಲ್ಲ ಇಲ್ಲೆಲ್ಲಾ
ಹ್ಮ.
ಅದು ಆಕ್ತಾರ ಅಂದ್ನು ಅದ ಕ್ವಿಂಟಲ್ಗೆ ಐದ ಸಾವಿರ ಐತೆಂತ ಅದನು.
ಹ್ಮ ಜಾಸ್ತಿ ಮತ್.
ಹ್ಮ್ ರೇಟ್ ಜಾಸ್ತಿ ಅ ನಾ ಕಮ್ಮಿ ಆದೇನಂತ ಅನ್ಕೊಂಡಿದ್ದೆ ಇಲ್ಲಿ
ರಾಗಿ ಇಡ್ಲಿ ರಾಗಿ ದೋಷ ರಾಗಿ ಜಾವ ಮಾಡ್ತಾರ ಈಗೆಲ್ಲಾರ ಅದ ನಡ್ದ. ಬಲ
ಹೌದಣ್ಣ.
ಅದಕ್ಕಾಗಿ ರೇಟ್ ಜಾಸ್ತಿ ಆಗರಬೇಕಕ್
ಹೌದು ಇಲ್ಲಿನೂ ಐದು ಐದೂರು ಸಾವಿ ಅದ ಅಂತ ಹೇಳ್ತಿರ್ತಾರ.
ಹ್ಮ್
ಹ ನಮ ಜೋಳಕಿನ್ನ ಜಾಸ್ತಿ ಐತ ಅಣ್ಣ ರೇಟ್ ಮತ್ತೆ.
ಇರ್ತಾವ ಮತ್ತೆ
ಹ್ಮ್ ನಮ್ ಜೋಳ ಇನ್ನು ಕಮ್ಮಿ ಹಂಗ್ ನೋಡಿದ್ರೆ ನಾಲ್ಕೂವರ್ ಸಾವಿರ ನಾಕ್ ಸಾವಿರ ಸಿಗುತ್ತೆ
ಅವ್ರಿಗೆ ಜವಳದ ರೊಟ್ಟಿ ಅವುವ ಅವಶ್ಯಕತೆ ಇಲ್ಲಾನ ಅವವು ಬೆಳೆಸ್ತಿರ್ತಾರ ಕಡೆಗನ್ ಕಳಸ್ತಿರ್ತಾರ ಅದಕ್ಕ
ಹ್ಮ್ ಇವರು ತಿನ್ನಲ್ಲ ಅಲ್ಲಿ ಇಲ್ಲಿ ಜೋಳದ ರೊಟ್ಟಿ ಅವ್ರಿಗೆ ಹೊಟ್ಟೆ ನೋವು ಬರತ್ತ ಅಂತ ಹೇಳ್ತನ.
ರೊಟ್ಟು ತಿಂದ್ರ
ಹ್ಮ್
ಈ ಕಡದಪ್ಪ.
ತಿನ್ನಲಿಲ್ಲ ಯಾರು ಹಣ ರೊಟ್ಟಿ ನಮ್ ಕಡೆಯಿಂದ ಬಂದಿರ್ತೀವಲ್ಲ ಅವ್ರುಷ್ಟೇ ಇಲ್ ರೊಟ್ಟಿ ಮಾಡೋದು.
ಉತ್ತರ ಕರ್ನಾಟಕರು ಅಷ್ಟೇ ಉಣ್ತಾರೆ ನಂಗ್ರ.
ಹಾ ನಮ್ ಕಡೆಯಿಂದ ಎಲ್ಲಾ ಕಡೆಯಿಂದ ಬಂದಿರ್ತವ ಎಲ್ಲಾ ಇಲ್ಲಿ ಕೆಲ್ಸಕ್ಂತ ಹೇಳಿ.
ಈಗ ಬೆಂಗ್ಗಳೂರು ಮಂಗ್ಗಳೂರು ಮೈಸೂರು ಇವೆಲ್ಲಾ ರೊಟ್ಟಿ ಇಲ್ಲೇ ನಂಗಾದ್ರಿ
ಇಲ್ಲ ಇಲ್ಲ ತಿನ್ನಲ್ಲ ಇಲ್ಲಿ ಜನ ತಿನ್ನಲ್ಲ ರೊಟ್ಟಿ.
ನಮ್ಮಂತಾರ ಯಾವ್ದಾರ ಬಂದಿರ್ತಿವಲ್ಲಾ ನಾ ನಮ್ಮದ ಕೊಡ್ರಿ ಒಂದ್ ಟೇಸ್ಟ್ ನೋಡ್ತಿವ ಅಂತಾರ ಅಷ್ಟೇ. ಅವ್ರ ದಿನ ತಿನ್ಬೇಕಂತ ನ ಅನ್ಸಲ್ಲ ಅದು.
ಮತ್ತೆ ಅವ್ರ ದಿನ ಏನ್ ಉಣತಾರ! ವ.
ದಿನ ಅನ್ನಸಾಮರಾಣ ಅನ್ನ ಚಿತ್ರಾನ್ ಬರೀ ರೈಸ್ ಒಳಗೆ ವೆರೈಟಿ ಇರ್ತಾವ ಅಷ್ಟೇ.
ಅಯ್ಯ ನಮ್ಮ ಆಂದ್ರ ಕಡೆ ಇದ್ದಂಗ.
ಹಾ ಆಂಧ್ರ ಕಡೆ ಇದ್ದಂಗೆ ಮುದ್ದೇನ ಡೈಲಿ ಮಾಡಲ್ಲ ಅವರು.
ಹಾ.
ಮುದ್ದೇನು ಡೈಲಿ ಮಾಡ್ಕೊಂಡ್ ತಿನ್ನಲ್ಲ ಅವರು
ಮತ್ತೇಏನು ಡೈಲಿ ಒಂದಿನ ಬಿಟ್ಟು ಒಂದಿನಂತಾರ ಅಪ್ಪ ರೈಸ್ ಅಷ್ಟಷ್ಟ
ಹೆಂಗ ಇಲೋ ತಿಂದಿದ್ದೇ ತಿಂತಾರ.
ಹೌದ ಒಡೇ .
ಒಂದೊಂದು ವೆರೈಟಿ,
ಹ.
ಆ ಹ ಒಂದಿನಲ್ಲೇ. ಸಮ್ಮನ್ ರೈಸ್ ಮಾಡಿದೆ ಪುಳಿ ವಗರ ಮಾಡಿದೆ ಟೊಮೊಟೊ ಭಾತ್ ಮಾಡಿದೆ ಪಲಾವ್ ಮಾಡಿದೆ.
ಹ.
ಅದನ್ನೇ ವೆರೈಟಿ ವೆರೈಟಿ ದಿನ ಒಂದೊಂದು ವೆರೈಟಿ ಮಾಡ್ತಾರಷ್ಟೇ.
ಹ್ಮ್ ಅಣ್ಣವ್ರ ರೊಟ್ಟಿ ತಿಂತಾರ ಇಲ್ಲ ರೈಸ್ ತಿಂತಾರ ಅವರು.
ಏ ಇಲ್ಲ ಅಣ್ಣ ನಮ್ಮ ಮನೆಯವ್ರು ರೊಟ್ಟಿನೇ ಉಣೋದು.
ಹ್ಮ ಹ್ಮ
ರೈಸ್ ಅಷ್ಟ ಕಷ್ಟೇ ರೈಸ್ ಇಲ್ಲಾಂದ್ರೂ ನಡೆಯುತ್ತೆ ರೊಟ್ಟಿ ಬೇಕು.
ಅದೆಲ್ಲ ರೊಟ್ಟಿ ಇರ್ಲೇಬೇಕು ಮತ್ತೆ.
ನನ್ ಮಗನಿಗೆ ಕೂಡ ರೊಟ್ಟಿನೇ ಬೇಕಣ್ಣ
ಹಂಗೇ ರೂಡಿ ಮಾಡ್ಬಕ್ ಮಕ್ಳಗ್ ಈಗ್ಲೆಂದೆ
ಒ ಟೈಮ್ ಮಾಡಿಲ್ಲ ಅಂದ್ರೆ ಬಿಡ್ತೀವಿ ನಾನ್ ಮಾಡಿಲ್ಲ ಅಂದ್ರೆ ಅವ ಯಾಕ ಮಾಡಿಲ್ಲ ಅಂತ ಕೇಳ್ತಾನ ರೊಟ್ಟಿನ
ಹ್ಮ ಎಷ್ಟ ವರ್ಸತ ನಾನ
ಅಣ್ಣ ಐದ್ ಐದ್ ವರ್ಷದ ಅದಾನೀಗ
ಹ್ಮ್ ಹ್ಮ್
ಅಂದ್ರ ನಾನಿಗೂ ರೊಟ್ಟಿ ಬೇಕು ನನ್ ಮಗಳಿಗೆ ಮುದ್ದೆ ಬೇಕು. ಹೂ ಅವ್ನಿಗೆ ರೊಟ್ಟಿ ಬೇಕು.
ಎರಡು ಮಾಡ್ಬೇಕೆನ್ ಹಂಗದ್ರಿ.
ಹ್ಮ ಒಂದ್ ಅಂದ್ರೆ ಒಂದ್ ದಿನ ಅವ್ಳಿಗೆ ಒಂದ ದಿನ ಅವ್ನಿಗೆ.
ಮುದ್ದೆ ಅಂದ್ರೆ ಹೆಂಗ ಮಾಡ್ತ್ರಿ ನೀವು ಇವುೆ ಹೆಸರು ಅದ್ರಾಗ ಅ ನಮ್ ಕಡೆ ಆದ್ರೆ ಅಕ್ಕಿ ಹಾಕಿ ಮಾಡ್ತಾರ ಅದ್ರ ನನ್ನ ಅಕಿ ಮಾಡ್ತಾರ ಆ ಕಡೆ ಬರೀ ಹಿಟ್ಟಷ್ಟೇ. ಹ
ಅಣ ಇಲ್ಲಿನ ಒಬ್ಬೊಬ್ಬರು ಮನೇಲಿ ಒಂದೊಂದ್ ತರ ಅನ್ನ ಹಾಕಿ ಮಾಡ್ತಾರ ಮುದ್ದೆ ಇಲ್ಲಾಂದ್ರೆ ಹಿಟ್ಟ ಹಾಕಿ ಮಾಡ ನಾ ನಾನು ಎಲ್ಲ ಅನ್ನಾಕಿ ಮಾಡಲ್ಲ ಇಟ್ಟಾಕೆ ಮಾಡತನ ಅಷ್ಟೆ.
ಹ್ಮ್ ನೀರ್ ಹಾಕಿ ಮತ್ತ ನೀರ್ ಕಾದ್ಮೇಲೆ ಹಿಟ್ ಹಾಕ್ಬಿಡ್ತಾರ ಏನಾರ
ಇಟ್ಟ ಹಾಕ್ಬಿಡ್ತಾರಣ್ಣ ಇಟ್ಟ ಹಾಕಿ ಅದೊಂದ್ ಸ್ವಲ್ಪ ಇಟ್ಟಿ ಕುದಿಸಬೇಕಾ. ಕುದಿಸಿ ಆಮೇಲ್ ಮಗಚಿದ್ರ ಮುದ್ದೆ ರೆಡಿ ಆಗ್ಬಿಡ್ತು.
ಹ್ಮ್ ನಾವ್ ಟ್ರೈ ಮಾಡ್ತೇತಾರೆ.
ಮಾಡ್ರಿ ಚೆನ್ನಾಗಿರುತ್ತೆ
ಹ್ಮ್ ನಾ ಮಾಡ್ತಿದ್ರ ಅವಾಗ ತಿನ್ಬೇಕು ಅವಾಗ ನಮ್ದ ರು ಮಾಡ್ತಾರ ಅಕ್ಕಿ ಹಾಕಿ ಮಾಡ್ತಿದರು.
ಹಾ ಹಾ
ಹ್ಮ್
ಅದ್ರಕಿನ್ನ ಬೆಸ್ಟ್ ಇದು ಬರೇ ನಾರ್ಮಲ್ ಮುದ್ದೆ
ಇ ಹ್ಮ್ ನಾಮಲ್ದೇ ತಿನ್ಬೇಕು ಇವ ಹಾಕ್ಬಾರ ಅಕ್ಕಿ.
ಹ್ಮ್ ಅದು ಅನ್ನ ಹಾಕಿ ಮಾಡ್ಬಾರ್ದು ಅದ ಅಷ್ಟೊಂದು ಅನ್ನ ಮ ಮುದ್ದ್ ಈ ಅನ್ನ ಇಟ್ಟು ತಿಂದಂಗ ಆಗತ್ತಣ್ಣ ಅದ ಒಂಥರ ಟೇಸ್ಟ್ ಅನ್ಸಲ.
ಅನ್ಸಲ್ಲ ಅನ್ಸಲ್ಲ ಅನ್ನ ಉಂಡಂಗಿರ್ತದ್ಣ
ಓ ಅನ್ನ ಅದ್ರೊಳಗ ಇಟ್ಟತಂದಂಗ ಆಗತ್ತೆ
ಹ್ಮ
ಇಲ್ಲಿನ್ ಮಾಡ್ತಾರ ಒಬ್ಬೊಬ್ಬರು ಮನೆಯಲ್ಲಿ ಆ ನಾವು ಇವರು ತಿಂತಾರೆ ನಮ್ಮ ಮನೆಯವ್ರು ತಿಂತಾರ ಮುದ್ದೆ ಮಾಡಿದ್ರ ಮುದ್ದೆ ತುಪ್ಪ ಸಾಂಬಾರು
ಹ್ಮ್ ಸಾಂಬ ಸಾಂಬಾರ್ ಸ್ಪೆಷಲ್ ಆದ್ರ
ಅಣ ಅದ್ರದ್ದೇ ಸ್ಪೆಷಲ್ ಅಂತ ತ್ತೇನಿಲ್ಲ ಅಣ್ಣ ಯಾವ್ ಸಾಂಬಾರ್ ಆದ್ರರು ತಿನ್ಬಹುದು ಅದಕ್ಕೆ
ಹ್ಮ್
ನಾವೇನು ಇಲ್ಲಿ ಅವರಂಗ ಅವೆಲ್ಲ ಅವರ ಸ್ಪೆಷಲ್ ಮಾಡ್ತಾರಲ್ಲ ಅವೆಲ್ಲ ಮಾಡಲ್ಲ ನಾರ್ಮಲ್ ಅದೇ ಬೇಳೆ ಸಾಂಬಾರು ಮಾಡ್ತೇವಿ ಅಷ್ಟೇ
ಹು ಹೂ ಎಳನೀರ ಎಷ್ಟ ರೇಟ ಅಮ್ಮ ನಿಮ್ಮ ಕಡೆ
ಏನ ಅಣ್ಣ
ಎಳನೀರ ಎಷ್ಟ ರೇಟ ಆಮ
ನೀರಾ
ಎಳನೀರ ಎಳನೀರ
ಎಳೆನೀರಾ ಅಂದ್ರೆ ಅವ ತಗೊಂಡಂಗ ಅವ ಎಂಬತ್ತ ರೂಪಾಯಿ ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ತಾನ ಅದ
ಹು ಹು ಹು
ಅಲ್ಲಿ ಜಾಸ್ತಿ ಅದಾವ ಏನಅಣ್ಣ
ಇಲ್ಲಿ ಕೂಡ ಅಷ್ಟೇ ನಮ್ ಕಡೆ ಆದನ್ಗಾದ್ರ ರೇಟ್ ಕಡಿಮೆ ಇಪ್ಪತ್ತು ಮೂವತ್ತ ಯಾವ ನೋಡ ಐವತ್ತು ಅರವತ್ತ ಇಲ್ಲೇ ಇಲ್ಲಲ್ಲಿ
ಅಯ್ಯೋಯ ಕಮ್ಮಿ ಅಲ್ಲ ಹಂಗಾದ್ರೆ
ಇಪ್ಪತ್ತು ಮೂವತ್ತು ಅಷ್ಟ ಅತಿ ದಮ್ಮ ಇದಂದ್ರ ಮೂವತ್ತ ಸಣ್ಣಗ ಇದಂದ್ರ ಇಪ್ಪತ್ತು
ಚಲೋ ಹಂಗಾದ್ರೆ ಇಲ್ಲಿ ಇಲ್ಲಣ ಜಾಸ್ತಿ ಇಲ್ ತೆಂಗಿನಕಾಯಿನೂ ಜಾಸ್ತಿ ಎಳೆನೀರು ನು ಜಾಸ್ತಿ ತೆಂಗಿನಕಾಯಿ ಅಂತು ನೂರು ಇಪ್ಪತ್ತ ರೂಪಾಯಿ ಗೆ ಒಂದ ಇರತಾವ ಇಲ್ಲಿ
ಅಯ್ಯಯ್ಯ
ಹು ಯಾಕಂದ್ರ ಇಲ್ಲ ಎಲ್ಲ ತೆಂಗಿನ ಕಾಯಿ ಇಲಾರ್ದ ಅಡುಗೆ ಮಾಡಲ್ಲಾ ಹಸಿಕೊಬ್ರಿ
ಹಾ ಮತ್ತ ಅಷ್ಟ ಇದ್ರೇಟ್ ಕೂಡ ಕಡಿಮೆ ಇರ್ಬೇಕಮ್ಮ ಜಾಸ್ತಿ
-ಇಲ್ಲ ಅಣ್ಣ ನೂರು ರೂಪಾಯಿಗ ಒಂದು ಕಾಯಿ ಇಲ್ಲಿ ಇನ್ನ ದೇವ್ರಿಗೆ ಹೊಡಿಬೇಕ ಅಂದ್ರ ಅಮಾಸೆಗೆ ಹೊಡಿಬೇಕಂದ್ರ ನೂರು ರೂಪಾಯಿ ಕೊಟ್ಟು ಇಲ್ಲ ಎಂಬತ್ತ ರೂಪಾಯಿ ಕೊಟ್ಟು ತರ್ಬೇಕು
ದೇವರ ಗೆ ಹೊಡಿಯೋಕೆ ಭಯ ಆಗುತ್ತೆ
ನೂರು ರೂಪಾಯಿಲ್ಲ ಎಂಬತ್ತರೂಪಾಯಿ ಕೊಟ್ಟ ತರಬೇಕು ನೂರು ರೂಪಾಯಿ ಕೊಟ್ರ ಸ್ವಲ್ಪ ದೊಡ್ಡದ ಇರುತ್ತೆ ಎಂಬತ್ತ ರೂಪಾಯಿ ಆದ್ರೆ ಚಿಕ್ಕದ ಇರುತ್ತೆ
ಹು ಹು
ಹು ಇನ್ನೇನ್ ಮಾಡಕ್ ಆಗತ ತರಬೇಕಲ್ಲ
ತರ್ಲೆಬೇಕು ಮತ್ತ
ಉಡಿಲೇ ಬರಕ್ಕಾಗಲ್ಲ
ಹು ಹು
ತರ್ತಿನಿ ಮತ್ತ ಏನ್ ಮಾಡಕ ಆಗಲ್ಲ ಇನ್ನು ನಮ್ಮೂರ್ ಕಡೆ ಏನೋ ಪರವಾಗಿಲ್ಲ ಐವತ್ತು ನಲ್ವತ್ತು ರೂಪಾಯಿ ಇರ್ತಾವ
ಹು ನಲ್ ಇಕ್ಕಡೆ ಎಲ್ಲಾ ಮೂವತ್ತೇಳು ಮೂವತ್ತೆಂಟ ಅವ
ನಲವತ್ತ ರೂಪಾಯಿ ಐ ಐವತ್ತು ನಲ್ವತ್ತೈಐದು ಐವತ್ತು ರೂಪಾಯಿ ಅಷ್ಟೇನು ಸ್ವಲ್ಪ ಚಂದ ಇತ್ತು ದೊಡ್ಡದಿತ್ತು ಅಂದ್ರ ಐವತ್ತ ಐವತ್ತ ರೂಪಾಯಿ ಅಂಗ ಕೊಡ್ತಾರ ಇಲ್ಲೇನೋ ಇಲ್ಲಿ ಎರಡು ಮೂರು ಬರದ್ರಾಗ ಇಲ್ಲಿ ಒಂದೇ ಬರುತ್ತ
ಹು ಹು ಅದೇ ಅಂತೆ
ಏನ್ ಮಾಡಕ ಆಗಲ್ಲ ಅಣ್ಣ ಇಲ್ಲಿ ಜೀವನೇ ಹಂಗ ಗೆ ಅಣ್ಣ ಅವರ ಊರಿಗೆ ಹೋಗಿವರೆ ಯಾರೋ ಒಬ್ರು ಅವ್ರ ಫ್ರೆಂಡ್ ಅಣ್ಣ ತೀರ್ಕೊಂಡಾರ ಊರಗ ಹೋಗಿದಾರ ಅವರು ನಿನ್ನೆ
ಹು
ಇನ್ನ ಇವತ್ತು ನೈಟ್ ಬರ್ತಾರೆ ಏನು ನಾಳೆ ಬೆಳಿಗ್ಗೆ ಬರ್ತಾರನ
ಹು ರೆಂಟ ಇಷ್ಟ ಆಗೂದು ಮನೆದು ನಿಮ್ದು
- ಅಣ್ಣ ಐದುವರೆ
ಹು ಹು ಸಿಂಗಿಲ್ ಬೆಡ್ ರೂಮ್ ಏನಮ್ಮ
ಹು ಐ ಒಂದೇ ರೂಮ್ ಐತೆ
ಹಾ ಅಮ್ಮ ಅದಕ್ಕ ಇನ್ನ ಕಡಿಮೆ ಅದ
ಇನ್ನ ಇ ಕೇಳಿದ್ರೆ ತಲೆ ಎಲ್ಲ ಆಗಿರ ಅಂತೆ ರೇಟ್ರನು ಕೇಳಿದ್ರೇನ ಜಾಸ್ತಿ ಇರುತ್ತೆ ಕಮ್ಮಿ ಇರಲ್ಲ ಹೂಞ ಅಣ್ಣ ಏನ್ ಮಾಡಕ್ ಕ್ಕಗಲ್ಲ ಇಲ್ಲೆಲ್ಲಾ ಇನ್ನ ಹೆಂಗನ್ ಕೆಲಸ ಇಲ್ಲಿ ಸ್ವಲ್ಪ ಏರ್ಪೋರ್ಟ್ಂದು ಸಮೀಪ ಆಗುತ್ತಲ್ಲ
ಹ್ಮ್
ಹಂಗಾಗಿ ರೇಟ್ ಜಾಸ್ತಿ ಊಟ ಮಾಡಬೇಕ ರೀ ಅಣ್ಣ? ಸರಿ ಅಣ್ಣ ಹಸ್ತೀನಿ ಅಣ್ಣ ಮತ್ತೆ ಆಮೇಲೆ.